ಹಾ ಹೇಳ ಮಗ
ಅದೇ ಇದಪ್ಪಾ ಕಾಸ್ಟಿಕ ಮುಂದ ಮತ್ತೈ ಏನ ವರ್ಫೈ ಆಗ ಮಏ ಇದಾಗಲ್ಲ ಇಂಗ್ಲೀಷ್ ನಾಗಿದ್ರೆ
ಏನ ಆಗಲ್ಲ ಅಂದುೂ ಕೂಡ ಇಂಗ್ಲೀಷ್ ನಲ್ಲಿ ಇದೆ ಅಲ್ಲ ಮತ್ತೆ ಕಾಸ್ಟ್ ಇನ್ಕಮ
ಹೌದಾ ವ್ಯಾಸ ಕನ್ನ ಕನ್ನಡ ವ್ಯಾಸ ಪ್ರ
ಕನ್ನಡ ಮಾಧ್ಯಮ ಕನ್ನಣ ಅದು ಮೊದಲೇ ಅದೇ ಯಾಕೆ ಇವಾಗ.
ಯಾವ ಪೋಸ್ಟ್ ಬಿಟ್ಟಿದ್ದಾರೆ.
ಅದ್ರ ಇದ್ ಮಾಡೋರ ಸೆಟಕ ಬರ್ಷೆ ಮುಂದ್ ಹಾಕ್ಬೇಕಂತ ಆಯ್ತಲ್ಲ.
ಹೌದಾ ಇದಕ್ಕೆ ಯಾವ್ದ ಸಿವಿಲ್ಗೆ ಹಾಕ್ಬೇಕಂತ.
ಹ್ಮ್ ಎಲ್ಲ ಸಿಕ್ಕಾಯ್ತಪ್ಪ ನೀ ಹೆಂಗಾಕಿದೀಯ ಹೋಗಿ.
ನಾನ್ ಕಂಪ್ಯೂಟರ್ ಅಲ್ಲಿ ಅವದೇನ್ ಕೇಳಿಲ್ಲ ಅದ್ರಲ್ಲಿ. ಅಂದ್ರೆ ಕನ್ನಡ ಮಾಧ್ಯಮನ ಗ್ರ ಕನ್ನಡ ಮಾಧ್ಯಮ ಮತ್ತು ಗ್ರಾಮೀಣ ಮಾಧ್ಯಮ ಅಂತ ಕೇಳ್ತು.
ಹ್ಮ್ ಹ್ಮ್.
ನಾನು ಎಸ್ ಅಂತ ಹಾಕಿದ್ದೀನಿ ಅಷ್ಟೆ.
ಹೌದಾ. ಹುಷಾರಿದ್ದಾರ ಕೊಡ್ಬೇಕಣ ಅಲ್ಲ ಹ್ಮ್ ಹ್ಮ್ ಹ್ಮ್. ಈಗ ನಾ ಈಗ್ ಮಾತಾಡಿದ ಒಂದು ನಾಲ್ಕರಾಗ ಒಂದ್ ಕನ್ಸಿಡರ್ ಆಗಿಲ್ಲಲ್ಲಪ್ಪ ಇದು.
ಆಗುತ್ತೆ ಆಗುತ್ತೆ ಗುರು ಎನ್ ಟೆನ್ಷನ್ ತೊಂಗೋಬೇಡ ನೀನ್.
ಹ್ಮ್ ಎಲ್ಲಾ ಆಗುತ್ತೆ ಟೆನ್ಷನ್ ತಗೋಬೇಡ ನೀ ಏನು. ಅಂದ್ರೆ ಇವಾಗ ಇನ್ನು ಅದು ಸಿ ಸಿ ಆರ್ ಡಿ ಆರ್ ಹಾಕಿದ್ದೀರಾ.
ಇಲ್ಲ ಎಲ್ಲ ಸೋಮಲ್ಗ ಆಗ್ತೀನಿ.
ಹೌದ್ ದುಡ್ಡ ಇದೆ ಅಷ್ಟೊಂದ ನಿನ್ನ ಹತ್ರ.
ಹ್ಮ್ ಕೊಡ್ತನಪ್ಪ.
ಹೌದಾ.
ಹ್ಮ್.
ನಾನು ಎರಡು ಹಾಕಿದ್ದೀನಿ ನಿನ್ನೆ ಮೊನ್ನೆ ಹಾಕಿದ್ದೀನಿ ಹ ಎರಡು ಹಾ ಒಂದು ಕಲ್ಯಾಣ ಕರ್ನಾಟಕ ಒಂದು ಇನ್ನೊಂದು ಕಲ್ಯಾಣ ಯತ್ತರ ಕರ್ನಾಟಕ ಒಂದಾಗಿದ್ದೇನೆ.
ಹೌದಾ ಅಂದ್ರೆ ನೀನ್ ಪ್ರಕಾರ. ಯ ಅಂದ್ರೆ ನಾನು ನನ್ನ ಅಂದ್ರೆ ಕಲ್ಯಾಣ ಕರ್ನಾಟಕ ಎರಡು ಪೋಸ್ಟ್ ಮತ್ತೆ ನಾನ್ ಕಲ್ಯಾಣ ಕರ್ನಾಟದ ನಾಲ್ಕ್ ಪೋಸ್ಟ್ ಆಗುತ್ತಪ್ಪಾ.
ಯಾಕೆ.
ಮತ್ತ ಅ ಕಣನ ಹಾಕ್ಬೇಕು ಈ ಕಣ್ಣ ಹಾಕ್ಬೇಕಲ್ಲ.
ನಾಲ್ಕ್ ಪೋಸ್ಟ್ ಎಲ್ಲ ಆಗುತ್ತೆ ಎರಡ ಅದ ಇ ಈ ತರನಾ ಸಿ ಆರ್ ಡಿ ಆರ್.
ಹ್ಮ್.
ಹ್ಮ ನಾ ಇನ್ನು ಹಾಕಿಲ್ಲ ಇನ್ನ ಹಾಕ್ಬೇಕ ಸಿ ಆರ್ ಡಿ ಆರ್ ಹಾಕ್ಬೇಕು ಇನ್ನು ಹಾಕಿಲ್ಲ.
ಹ್ಮ ಹೌದಾ.
ಹ್ಮ್.
ಹ್ಮ್ ಹ್ಮ್ ನೋಡ್ ನೋಡು ಹುಷಾರಾಗಿ ಹಾಕ್ಕಪ್ಪ ಹುಷಾರಾಗಿ.
ಏನ್ ಆಗಗ್ಬೇಕು ದುಡ್ಡಿ ಇಲ್ಲಾ ದುಡ್ಡ ಇದ್ರೆ ಕೊಡು ಒಂದ್ ಎರಡ್ ಸಾವಿರ ಆಮೇಲೆ ಕೊಡ್ತೀನಿ ನಾನು ಮತ್ತೆ ನಿಂಗೆ.
ನಾನಲ್ಲಿ ಇರೋದು ಫೋನ್ ಪೆ ಹತ್ರ ಮೂವತ್ತು ರೂಪಾಯಿ ಇದೆ ಹಾಕಂದ್ರೆ ಆಗ್ತನಿ ಮೂವತ್ತು ರೂಪಾಯಿ
ಹೌದ ಅಂದ್ರೆ ಮೂವತ್ ಅಂದ್ರೆ ಇನ್ನೊಂದು ಇನ್ನೊಂದು ಒಂಬೈನೂರ ದ ಎಪ್ಪತ್ ರೂಪಾಯಿನ್ ಆಮೇಲೆ ಹಾಕ್ತೀಯ.
ಸದೇ ಮೂವತ್ತು ರೂಪಾಯಿ ಐ್ತ ಮತ್ತೆ ಉಳ್ಕಿದ್ ಬಂದಾಗ ಹಾಕೋತ್ನ ಆಯ್ತಾ
ಆಯ್ತ್ ಹಾಕ್ ಬಿಡು ಇನ್ನೊಂದು ಇನ್ನು ಒಂಬೈನೂರದ ಎಪ್ಪತ್ ರೂಪಾಯಿ ಆಮೇಲೆ ಹಾಕಂತತಿ.
ಹ್ಮ್ ನ ಯಾವಾಗ ಬರುತ್ತೆ ಅವಾಗ ಹಾಕ್ತೀನಿ.
ಹ್ಮ್ ಯಾವಾಗ ಬರುತ್ತೆ ಅಂಜದ ಅಂದ್ರೆ ಅದಕ್ಕೇನು ಏನಿಲ್ವಾ ಸಮಯ.
ಸಮಯ ಏನ ಇಲ್ಲ ಅದಕ್ಕೆ ಯಾವಾಗ ಬರ್ತ ಬರದೇ ಇಲ್ಲ ಅದು ಯಾವಾಗ ಬರುತೋ ಯಾವಾಗಲ ಗೊತ್ತೇ ಇಲ್ಲ.
ಹ್ಮ್.
ಹ್ಮ್.
ನೋಡು ಆದಷ್ಟು ಸ್ವಲ್ಪ ಬೇಕಿತು ಕಣೋ ಕೊಡ್ತಿದ್ದೆ ಮತ್ತೆ ರಿಟರ್ನ್ ಆತರ ಏನ ಇಲ್ಲ ನಾನ್ ಕೊಡ್ತೀನಿ ದುಡ್ಡು
ಇಲ್ಲ ಕೊಡ್ತಿದೆ ಬಿಡಪ್ಪಾ ಇಲ್ಲಹನಕಿಲ್ಲ ಎಲ್ಲಿಗೆ ಹೋಗುತ್ತೆ ನಿನ್ನ ಹತ್ರ ಬೇಕಾರೆ ಸ್ಕ್ರೀನ್ ಶಾಟ್ ನೋಡಿದ್ರು ಬರ್ತಾಲ್ಲ ನೋಡಿಲ್ಲಿ ಈಗ ಅಪ್ಡೇಟ್ ಹಂಗಗೈತೆ
ಹೌದ ಯಾಕ ಬತಲ್ಲ ಅದು ವಾಟ್ಸಆಪ್ ಇದು ಫೋನ್ ಪೇ
ಕ್ಯಾಶ್ ಬರ್ತಾ ಇಲ್ಲ ನೋಡ್ದಿಲ್ಲ ಹೊಡ್ದ ಬ್ಯಾಕ್ ತರ ಬರಲ್ಲ
ಹ್ಮ ಸ್ಕ್ರೀನ್ ಶಾಟ್ ಹೇ ಬರ್ತಿಲ್ಲ ಅದು
ಹ್ಮ್ ಮಗನ್ ಯಾಕಂದ್ರ ಎಲ್ಲ ಸುತ್ತಮಕ್ಳು ಹಿಂಗ ಆಗ್ತಾರಂತ ಅಂತ ಇದ ಮಾಡ್ತಾರಂತೆ ನೋಡು ಮಕ್ಕಳು
ಹ್ಮ್
ಹ್ಮ್ ಮತ್ತೆ
ಮತ್ತೆನು ಇಲ್ಲಪ್ಪ ಹೇಳಬೇಕು ನೀನೇ ಎಲ್ಲಾ
ಎಲ್ಲಾ ಹಡುಗುರು ಎಲ್ಲ ಆರಾಮಯಿದವಲ್ಲ
ಆರಾಮಿದಾರ ಅಲ್ಲಿ ಎಲ್ರು ಆರಾಮಿಯಿದ್ದಾರ
ಹ್ಮ್ ಎಲ್ಲಿ ಎಲ್ಲಾ ಆರಾಮ್ ಇದ್ದರೆ ನೋಡಪ್ಪ
ಹ್ಮ್ ಮತ್ತೆ ಮಳೆ ಬಂತ ನಿಮ್ ಊರ್ ಕಡೆ
ಬಂತು ಮೊನ್ನೆ ನಿನ್ನೆ ಸಖತಾಗಿಬಂತು
ನಮ್ ಊರು ಕಡೆ ಮಳೆನ ಇಲ್ಲ ಕಣೋ ಏನ್ ಮಾಡ್ಬೇಕು
ಸರಿಯಾಗಿ ಬಂತು ನೋಡು ನಮಗೆ
ನಮ್ ಕಡೆ ಮಳೆನೇ ಇಲ್ಲ ಮಳೆನೇ ಬರ್ತಲ್ಲ ಏನಾಗಿದೆಏನ್ ಗೊತ್ತಾಗ್ತಿ ಇಲ್ಲ
ತು ಎಲ್ಲಾ ಪಾಪ ಹೆಚ್ಚಾಗಾಗಿದೆ ಕಣೋ ನಿಮ್ಮ ಊರಾಗ
ಪಾಪ ಅಲ್ಲ ಕಣೋ ಅದು ಪ್ರಕೃತಿ ನಿಯಮ ಪ್ರಕೃತಿಗ್ ನಾವ್ ತಲೆ ಬಾಗ್ಲೇಬೇಕು
ಇಲ್ಲ ಪ್ರಕೃತಿ ಬಿಡು ಪ್ರಕೃತಿ ಗೊತ್ತೈತೆ ನಾನು ಹಂಗ್ ಹೇಳ್ತ ಇಲ್ಲ ನಾನ್ ಕಾಮನ್ ಆಗಿ ನಮ್ಮ ಹಳ್ಳಿ ಭಾಷೆೆಯಲ್ಲಿ ಎಲ್ಲ ಸಣ್ಣ ಸಣ್ಣ ಮಕ್ಕ ಮಕ್ಕಳ ಲವ್ ಮಾಡ್ಕೊಂತ ಇದ್ ಮಾಡ್ಕಂತ ಎಲ್ಲಾ ಪಾಪ ಹೆಚ್ಚಾಗ ಬಿಟ್ಟೈತೆ ನಿಮ್ಮೂರಾಗ
ಹೌದಾ
ಹ್ಮ ಎಲ್ಲಿ ಬೇಕು ಅಲ್ಲೇ ಹೋಗೋದು ಎಲ್ಲೇ ಬೇಕು ಅಲ್ಲೇ ಬರೋದು ಗೊತ್ತಲ್ಲ ನಿನ್ಗಂತ್ರ
ಆತರ ಮಾತಾಡ್ದಪ್ಪ ಮಾತಾಡ್ಬಾರ್ದು ದಯವಿಟ್ಟು
ಅಯ್ಯಪ್ಪಾ ನಾನೇನು ಫುಲ್ ಹೇಳ್ತಾ ಇಲ್ಲ ತಗೋಪಾ
ಹೌದಾ ಇಲ್ಲ ಇದ್ರಲ್ಲಿ ಆತರ ಮಾತಾಡ್ಬೇಡ
ಓಕೆ ಓಕೆ ಫೈನು ಫೈನು
ಹ್ಮ್
ಮತ್ತೆ ಏನ್ ನೆಡದೈತೆ
ಮತ್ತೆ ಏನೆಲ್ಲ ಹೇಳಬೇಕು ನೀನೆ ಎಲ್ಲ
ಹ್ಮ್
ಹ್ಮ ಏನ್ ಬೆಳಿಗ್ಗೆ ಏನ್ ತಿಂತಿದೀಯ
ಬೆಳಿಗ್ಗೆ ತಿನ್ನೋಅದೇನಿಲ್ಲ ರೊಟ್ಟೆ ಪಲ್ಯ ಅನ್ನ ಬೇಳೆ
ಹೌದಾ
ಹ್ಮ ಊಟ ಮಾಡ್ಕೊಬಂದ್ ಹೊಲ್ಕಡ್ ಹೊಲ್ದೆಲ್ಲ ಮಕ್ಕದಿನಿ ನೋಡಪ್ಪಾ
ಒಂದೇ ಮಲ್ಕೊಂಡಿದ್ಯಾ ಹೊರಗಡೆ ಹೊಲ್ದಲ್ಲಿ.
ಹ್ಮ್ ಹ್ಮ್ ಹ್ಮ್
ಹಾ ರಾತ್ರಿ ಏನ್ ಕೆಲ್ಸಕ್ ಹೋಗಿದ್ದೀಯ
ಹ್ಮ್ ನೈಟ್ ಬೇರೆ ಕೆಲ್ಸ ಇರ್ತವೆ ನೈಟ್ ಏನ್ ಹೊಲ್ಕ ಹೊಲ್ಕೆ ನೀರ್ಯಸ ಕೆಲ್ಸ ಇರುತ್ತೆ
ಹಾ
ನೀರ್ಹಸಕ್ ಹೋಗಿದ್ದೆ ಈಗ ಬೆಳಗ್ ಮಕೊಂಡನ್
ಅಂದ್ರೆ ಬೆಳಗ್ಗೆ ರಾತ್ರಿ ಕೆಲ್ಸ ಮಾಡೋದ ಬೆಳಿಗ್ಗೆ ಮಲ್ಕೋಳೊದ
ರಾತ್ರಿ ಕೆಲ್ಸ ಮಾಡೋದು ಬೆಳಗ್ಗೆ ಮುಕ್ಕೋದು ರಾತ್ರಿ ನೀರು ನೀರ್ಹಸದು
ನೀರ ಹಸ್ತಾ ಇದ್ರ ಹೋಲ್ಕೆ
ಹಾ ಹೊಲ್ಕೆ ನೀರಕ್ಸೋದು.
ಏನ್ ಹಾಕೀರ ಜಮೀನಲ್ಲಿ.
ಸೆಮಿನಲ್ಲ ಅಂತ ಏನಿಲ್ಲಾ ಈಗ್ ಈಗ್ ಜಸ್ಟ್ ನಾಟಿ ಮಾಡಾಕತಿವಿ.
ಹೌದಾ ನಾಟಿ ಅಂದ್ರೆ ಏನು.
ಬೆಳೆ ಬಿತ್ತೋದು.
ಬೆಳೆ ಬಿತ್ ಬೇಳೆಗ್ ಹೆಸ್ರಿಲ್ವ ಅಂದ್ಕು.
ಅದು ಹೋಲಿ ಬಿಡಪ್ಪ ಬೇರೆ ಬಗ್ಗೆ ಮಾತಾಡು.
ಹೌದಾ ಇಲ್ಲ ನಾನ್ ಕೇಳ್ ಅದ ನಾನು ಕೂಡ ಹಕ್ಬೇಕು ನಮ ಜಮೀನ್
ಹ ಹ ನಿಂದ್ ದೊಡ್ ಜಮೀನ್ ಇರ್ತೇ ಬಿಡಪ್ಪ.
ಹೌದಾ ಹ್ಮ ಹೌದಾ
ಮತ್ತೆ ಏನ್ ಮಾಡ್ತಿದ್ಯಾ.
ಏನಿಲ್ಲ ಸುಮ್ನೆ ಬಂನ್ವು ಇದು ನಿಂಗೆ ಏನಾದ್ರೂ ಒಂದ ಒಂದ್ ವಿಷಯ ಗೊತ್ತಾ.
ಏನ್ ಹೇಳು.
ಅಯ್ಯ ಮೊನ್ನೆ ಏನ್ ನಿಮ್ ಊರಲ್ಲಿ ಮದ್ವೆ ಆಯ್ತಂತೆ ಹೌದ ಯಾರ್ದು
ಮದ್ವೆ ನಾ.
ಹಾ
ಇಲ್ಲಪ್ಪಾ ಗೊತ್ತಿಲ್ಲ ಯಾರ್ ಮದ್ವೆ ಹೆಂಗಾಯ್ತು.
ಅದೇನೋ ಯಾರ ಹೇಳ್ತಿದ್ರರು ಅಲ್ಲಿ ಊರಲ್ಲಿ ಮದ್ವೆ ಆಯ್ತ ಅಂದ ನಿನ್ಗೆ ಏ ಗೊತ್ತಾ ಅಂತ ಕೇಳಿದೆ ನಾನು.
ಹ ಇಲ್ಲಪ್ಪ ಆಗಷ್ಟು ಗೊತ್ತಿಲ್ಲ ಯಾವ ಮುಂಜೆ ಆದರ್ನ ಆಗಿರ್ಬೇಕು ಬಟ್ ಏನಂತ ಗೊತ್ತಿಲ್ಲ.
ಹೌದಾ ಯಾರೋ ನಿಮ್ ಫ್ರೆಂಡ್ಸ್ ಅಲ್ಲೇ ಯಾರ್ದ ಲವ್ ಮ್ಯಾರೇಜ್ ಆಯತ ಅಂತ ಹೇಳಿದ್ರು.
ಏ ಅಷ್ಟು ಗೊತ್ತಿಲ್ಲಪ್ಪಾ ಯಾರ್ದಿಲ್ಲ.
ಯಾರ್ ನಿನ್ ಗೊತ್ತಿಲ್ವಾ ನಿನ್ಗೆ.
ಎಲ್ಲಾ ಪ ನಾನಿಗ್ ಗೊತ್ತಿಲ್ಲ.
ಹ್ಮ್ ಹ್ಮ್
ಹ್ಮ ನಿನ್ಗೆ ಹೆಂಗ ನಮ್ಮ ಊರ ಅಲ್ಲಿ ನಿನ್ಗೆ ಹೆಂಗ್ ಗೊತ್ತಾಯತ ಅಂತ ಗೊತ್ತಾಯ್ತಲ್ಲ.
ಹೌದಾ ನಾ ಎಲ್ಲಾ ಕಡೆ ಕಣ್ಣ ಹಾಕ್ತಾ ಇರ್ತವೆ ಆ ಕಡೆ ಈ ಕಡೆ.
ನಲ್ಲಾ ನೀ ನೀವು ಕ್ಯಾ ಬಾಯ್ ಮೋಸಿನ್ಬಯ್ ಅನಂಗ.
ಕ್ಯ ಭಾಯ್ ಮೋಸಿನ್ ಭಾಯ್.
ಹ್ಮ್ ಮೊಸಿಂ ಬಾಯಿ ಅದು ಯಾರು ನನ್ಗೆ ಅನದದು ಇಲ್ಲ ಒಬ್ಬ ನ ಅದನ್ ನಮ ಫ್ರಂಡ್
ಹಾ
ಅಬ್ದುಲ್ ಅಂತ ಅವನ್ ಕ್ರಿ ಕ್ರಿಕೆಟ್ ಹೊಡ್ತಾನೆ ಬಾರಿ ಕಾಮಿಡಿ ಮಾಡ್ತಾನ ಅವನು.
ಹಾ
ಅದಕ್ಕೆೆ ಮೋಸಿಂ ಬಾಯ್ ಮೋಸಿಂ ಬಾಯ್ ಅಂತಿವ್ ಅವನ್ಗೆ.
ಮತ್ತೆನ್ ಕ್ರಿಕೆಟ ನಮ್ಮ್ ಊರಿಗೆ ಬರ್ತರಿ ಕ್ರಿಕೆಟ್ ಆಡಕ್ ನೀವು
ಹ ಒಂದ್ ಟೀಮ್ ಇದ್ರೆ ಬರನ್ ತಗೋ ಮಾಡ್ಕಂದ
ಬನ್ನಿ ಬ್ರೋ ನಮ್ಮ್ ಊರಲ್ಲಿ ಕಾಯ್ತಿದಾರ ನಿಮ್ಗೋಸ್ರ ಜನ
ಏ ನಾವೇನಂತ ದೊಡ್ ಪ್ಲೇಯರ್ಸ್ ಅಲ್ಲಪ್ಪೋ.
ಹೌದಾ ಎಲ್ಲ ಹೇಳ್ತಾರೆ ಚೆನ್ನಾಗ್ಳ್ತಾರ ಅಂತ ಹೇತದೆ ಊರಲ್ಲಿ ನನ್ ಬಗೆ
ಹೇ ಏನಿಲ್ಲ ಸುಳ್ಸುಳ್ಳೆ ಅದೆಲ್ಲ.
ಹೇಳುದ್ರಪ್ಪ ಯಾರೋ.
ಏನು ಪೆದಿ ಪೆದ್ದಿತರ ಆಡ್ತಾರ ಅಂತ ಹೇಳಿದಾರಾ.
ಹಾ ತದಿತರ
ಪೆದ್ದಿ ತರ ಇಂಗ ಕುಂತೊಡ್ಡ ಅಟ್ಟಿಗೆ ನಂದ್ ತಲೆಗ ಒಂದ್ ಬಿಳುತ್ತೆ ಒಂದ ತಿಕ್ಕಾಕ್ದ್ಬೀಳುತ್ತೆ ಗೊತ್ತಲ್ಲ ಬಾಲು. ಹಾ
ಹೌದಾ
ಹಾ
ಹ್ಮ್
ಹ್ಮ್ ಪದಿನೇ ಬೇರ ನಾವೇ ಬರೆಪ್ಪಾ
ಅದೇ ತರ ಆಡ್ತಾನ ಅಂತ ಹೇಳಿದ್ರು ಊರಲ್ ಜನ ಅದ್ಕ
ಹ್ಮ್ ಇದು ಕರ್ನಾಟಕದ ಅತಿ ದೊಡ್ಡ ಹೈವ ಎನ್ ಎಸ್ ಫೋರ್ಟೀನ್ ಅಲ್ಲಾ ಫೋರ್ಟಿ ಏಟ್ ಅಲ್ಲ
ಅಯ್ಯೋ ದಡ್ಡ ಅದು ಕರ್ನಾಟದಲ್ಲೋ ಅದು ರಾಜ್ಯದು ದೇಶದದು
ಭಾರತ ದ ಅತಿ ದೊಡ್ಡ ಇದು ಹ ದ ದೇಶಧನದು ಎನ್ ಎಚ್ ಎನ್ ಎಚ್ ಫೋರ್ಟಿ ಆಟ
ಕರ್ನಾಟಕದಂದ್ರೆ ಎನ್ ಹೆಚ್ ಅಧಮೂ
ಹೌ ಎಸ್ ಎಸ್ ಎಸ್ ಎಸ್ ಎಸ್
ಏನಪ್ಪಾ ಎಲ್ಲಾ ಕಂಪೀ ಮಾಡ್ಕೊಂಡ್ ಬಿಟ್ಟಿದ್ದ ನೀನೆಲ್ಲಾ
ಹಂಗ ಆತೆ ಇ ಹೆಂಗ ಐತೆ ಅಂದ ಗೊತ್ತಾ ಮಾಚಿ ನಾ ಕರಾಕರಿ ಹಳ್ಬೇಕಂದ್ರೆ ಕ ಹಚ್ಚಿ ಮುಂಷ ಬಂದೆ ನಾನು ರೀಸ್ರ್ಟ್ ಮಾಡೇ ಇಲ್ಲ ಸುಳ್ಳಂತೆಲ್ಲ ಅಲ್ಲಿ ಅಲ್ಲಿ ಏನ್ ಅಲ್ಲಿ ಏನ್ ಹೇಳಾರ್ರ ಅದ ಅಷ್ಟ ಕ್ಲಿಯರ್ ಮಾಡ್ಕೊಬೋದು ಅಂತ ಗೊತ್ತಾಯ್ತ ನ ಅವ ಕೊ ನೋಡ್ಸ ಕ್ಲಿಯರ್ ಮಾಡ್ಕೊಬಹುದು ಬಟ್ ಆಗ್ತಾ ಇಲ್ಲ ಟೈಮ್ ಸಿಗ್ತಾ ಇಲ್ಲ ಇದು ಒಂ ತರ ಡಿಸ್ಟರ್ಬ್ ನ್ಸು
ಹ್ಮ್
ಅ ಆಗ್ತಾ ಇಲ್ಲ ಯಾಕೆನ್ಕಣ
ಹೌದಾ
ಹ್ಮ್ ಏನ್ ಮಾಡ್ಬೇಕು ಏನಿಲ್ಲ ಅಂತ ಒಂದ್ ಗೊತ್ತಾಗ್ತಲ್ಲಪ್ಪಾ
ಹೌದು ಇವ ಸಮಯ ತುಂಬಾ ಕಡಿಮೆ ಇದೆ ಇನ್ನ ಒಂದ್ ತಿಂಗಳಿಗೆ ಉಳಿದಿದ್ದು ಎಕ್ಸಾಮ್
ಹ್ಮ್ ಇನ್ನೊಂದು ತಿಂಗಳ ಅಂತ ಎಂತ
ಮತ್ತೆ ಚೆನ್ನಾಗಿ
ಇ ಒಂದ್ ತಿಂಗ್ಳ ಏನ್ತ್ಕತಿಯ ನೋಡು ಆಲ್ಡಿ ಅರ್ ಕರ್ದಂದ ಪಾಲ್ ತುಂಬ ದಿನ ಹಾಕಿರೋದಪ್ಪಾ ನಂತರ ಓದಲಾರ್ದಾರರು ಬಿಡ್ಲಾರ್ದರು
ಹಂಗ ಅಂತಯ
ಹ್ಮ್ ಯಾವನು ಸೀರಿಯಸ್ನಾಗಿ ಇರೋದು ಬಹಳ ಜನ ಕಡಿಮೆದ
ಹೌದಾ
ಹ್ಮ್ ಹೊದವ್ನು ಮತ್ತೆ ಯಾವ್ದ ಡಾಕುಟ್ಸ್ತಾರ ಕಾಸ್ಟ್ ನಗತಾರ ಫಿಸಿಕಲ್ ಹ ಹಿಂಗ ಉಟ ಯಾವನೆಲ್ಲ ತಲೆ ಬನ್ನಿಕಣಲ್ಲ ಇಲ್ಲಾ ನಮ್ಮನ್ನು
ಹೌದಾ ಸರು ಆ ತರ ಆತರ ಮಾತಾಡರು
ಅದು ಕೆ ಓಕೆ ಫೋನು
ಹ್ಮ್
ಹೂ ಅದೇಪ್ಪಾ ಎಲ್ಲಾ ನೋಡ ಏನ್ ನೋಡ್ಬೇಕು ಇದ್ರ ಅರ್ಧ ಅರ್ಧ ಜನ ಸಿನ್ಸಿರಾಗ ಸರಿಓದ ಓದ್ತ ್ತಾರೆ ಎಲ್ಲ ನಕ್ಲಾ ಇದ್ರ ಪೋಷಟ ಎಂತ ಹೋಗ್ತಾರ ಅಂದ್ರೆ ಕವು ಎಲ್ಲ ಇದ್ದು ಸುಮ್ನೆ ದೇವ್ರಂಗಕಿ ಹಾಕ ಬರ್ತಾರ ನೋಡು
ಹ್ಮ್
ಒಂದ್ ನಲ್ಕಐದು ಮಂದಿ ಅಪ ಸ್ವಲ್ಪ ಅಂದರ ಹ ಕಕ್ಲಿಕ್ಗ್ತ ನೋಡಪ್ಪ ನೀ ಏನ ಅ್ ಕೊೋ್ರಿ
ಹೌದ್ ಸರಿ ಒಂದ್ ಕಾಲ್ ಬರ್ತಿದೆ ಮತ್ತೆ ಆಮೇನ್ ಮಾಡೇ
ಹ ಸರಿ ನಾನೇ ಮಾಡ್ತೀನಿ ತವೋ ನಿನ್ಗೆ
ಹಾ
ಹಾ